ಹಲೋ ನಮಸ್ಕಾರ ಹಾ ಏನ್ ಮಾಡ್ ಹಾ ಆರಾಮ ನೀವ್ ಆರಾಮ ಹ
ಏನ್ ಮಾಡ್ತಾದೀರಾ
ಏ
ಹಲೋ
ನಿಮ ನೀವೇನ್ ಮಾಡ್ತಾ ಇದ್ದೀರಾ
ಏನು ಇಲ್ಲ ಸುಮಮ್ಮನೆ ಕುೂತ್ಕೊಂಡಿದೀವಿ ನೀವು ಆರಾ ಆರಾಮ್ದೀವಿ ಏನ್ ಮಾಡಿದ್ರಿ ಬೆಳಗ್ಗೆಯಿಂದ ಏನಲ್ಲಾ ಹ್ಮ
ನಾ್ ಮಾತಾಡ್ತಿವಿ ಆಮೇಲೆ ನೀವು ಹೇಳಿ ಅನ್ಸಾರನಾ ಹ ಹ ಅಂದ್ರೆ ಇವತ್ ಬೆಳಗಿಂದ ಏನೇನ್ ಮಾಡಿದ್ರಿ
ಇವತ್ತು ಬೆಳಗ್ಗೆಯಿಂದ ಕಾಲೇಜ್ ಹೋಗ್ ಬಂದ್ವಿ ಆಮೇಲಿಂದ ಸಾಯಂಕಾಲ ಆಟ ಆಡಿದ್ವಿ
ಹಾ ನಾವು ಬೆಳಗಿಂದ ಕಾಲೇಜ್ ಹೋಗಿದ್ವಿ ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡೋದಿತ್ತು ಎಲ್ಲ ಮಾಡವಿ ಮತ್ತೆ ಸಂಜೆ ಹೊ ಸ್ವಲ್ಪ ಗೆಳೆಯರ ಜೊತೆ ಆಟ ಆಡಿದ್ವಿ
ಏನಟಾ ಆಡಿದ್ರಿ
ಕ್ರಿಕೆಟ್ ಆಡಿದ್ವಿ ಆಟ ಎಲ್ಲಾ ಚೆನ್ನಾಗಯ್ತು ಎರಡ್ ಸಾರಿ ನಾವ್ ಸೋತ್ವಿ ಅವ್ರ ವಿನ್
ಹೌದಾ
ಹೌದು
ಹ್ಮ್
ಹಾ ಮತ್ತೆ ನಾವ ಎ ಎರಡು ಭಾಗ ಮಾಡಿದ್ವಿ ಒನ್ ಟೀಮ ಅಲ್ಲಿ ಫೈವ್ ಮೆಂಬರ್ಸ್ ಇನ್ನೊಂದ್ ಟೀಮ್ ಅಲ್ಲಿ ಐದ್ ಜನ ಮಾಡಿದ್ವಿ
ಹಾ
ಐದ್ದ್ ಜನ ಸೇರ್ಕೊಂಡು ಆಡಿದ್ವಿ ಮೊದಲನೇ ಮ್ಯಾಚ್ ಕೂಡ ಅವರೇ ವಿನ್ ಆಗಿದ್ರು ಚ ಮ್ಯಾಚ್ ಕೂಡ ಅವ್ರೇನ್ ಹೌದು
ನೀವುಪ್ರಯತ್ನ ಪಡ್ರಿ ನೀವು ಗೆಲ್ಲೋದಕ್ಕೆ
ಹಾ ನಾವು ಎದ್ದು ಬಿದ್ದು ಎಲ್ಲ ಆಡ್ತ ಎದಕ್ಕೆನ್ ಆಗ್ಲಿಲ್ಲ ನಾವು
ಚಾರಾಗಿದ್ದೀರಲ್ಲ
ಹಾ ಹುಷಾರಾಗಿದ್ದೀವು ನೀವು ಹುಷಾರಾಗಿದ್ದೀರಾ ಹ ಏನ್ ಏನ್ ಊಟ ಮಾಡಿದ್ರಿ
ನಾವು ಅನ್ನ ಸಾರು ಮಾಡಿದ್ವಿ ನೀವು
ಹ್ಮ್ ನಾವು ಇವತ್ತು ಅನ್ನ ತುಪ್ಪ ಹಿಂಡಿ ತಿನ್
ಹೌದಾ
ಮತ್ತೆನು ನಮ್ಗೆ ಪದ್ದು ಇಷ್ಟ
ಹೌದಾ
ಹಾ ನಿಮ್ಗೆ
ನಂಗೆ ದೋಸೆ ಇಷ್ಟ
ದೋಸೆನಾ ಹ್ಮ್
ಮತ್ತಏನ್ ಸಮಾಚಾರ
ಮಾಡಿ ಸೌಂಡ್ ಬರ್ತೈತೆ
ಈಗ ಇಲ್ಲ ತಾನೆ
ಹಾ ಹಗಿಲ್ಲ ಕರೆಕ್ಟ್ ಆಗಳ್ತೇದೆ ಹಾ ಮತ್ತೆ ಏನ್ ಮನಲೆಲ್ಲಾ ಆರಾಮ ಇದಾರಾ
ಹಾ ಆರಾಮ್ದಾರ ಎಲ್ಲಾ ನಿಮ್ಮ್ ಮನೆಯಲ್ಲಿ
ಆ ನಮ್ಮನೇಲು ಇದ್ದಾರೆ ನೀವು ಇರೋ ಪ್ಲೇಸ್ ಅಲ್ಲಿ ಏನಾದ್ರು ಮಳೆ ಬರ್ತಾ ಇವತ್ತು
ತುಂದುರ್ ಹನಿ ಬೀಳ್ತಾ ಇದೆ ಮಳೆ ಏನಿಲ್ಲ ಗಾಳಿನೂ ಇಲ್ಲ
ಹೌದಾ
ಹ್ಮ್ ನಿಮ್ ಕಡೆ
ನಮ್ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತತೆ ಇವತ್ತು
ಹೌದಾ
ಹಾ ನಮ್ ಕಡೆ ಅಂತರು ಹೊರಗೆ ಹೋಗತ್ ಇಲ್ಲ ಅಷ್ಟು ಮಳೆ ಅಂದ್ರೆ ಮಳೆ ಬರ್ತೈತೆ
ಹ್ಮ್
ಹ್ಮ್ ನಿಮ್ಗೆ ಮಳೆ ಅಂತ ಇಷ್ಟನಾ
ಹಾ ತುಂಬಾ ಇಷ್ಟ
ಹೌದಾ ನಮ್ಗೆ ಮಳೆಲ್ಲ ಇಲ್ಲಿ ಆಡದ ಇಷ್ಟ ಬಟ್ ನಮ್ಗೆ ತಲೆ ಎಲ್ಲಾ ನೋಯ ತಲೆ ಎಲ್ಲಾ ಒತ್ತಿ ಆಗ್ಬಾರ್ದು ಯಾಕಂದ್ರೆ ತಲೆವತ್ತೆ ಆದ್ರೆ ನಮ್ಗೆಲ್ಲೈ ಷ್ಟ ಆಗುದಿಲ್ಲ ಅದಕ್ಕೆ ಹಾ ಅದ ನೀವ್ ಯಾವತ್ತಾದ್ರೂ ಮಳೆಯಲ್ಲಿ ಎಂತಿದ್ದೀರಾ
ಹಾ ನೆಂದಿದ್ದೀವಿ ಬಹಳ ಸಲ
ಹೌದಾ ಹೇಗಿತ್ತು ಆ ಅನುಭವ
ಚೆನ್ನಾಗಿರತ್ತೆ ಆಮೇಲೆನೆ ಅರಾಮ ಇರ್ಲ್ಲ ಅೇ ಆದ್ರೆ ಕಷ್ಟ ಅಲ್ಲಂತ ಆಡಲ್ಲ
ಹ ಅದಕ್ಕೇನ ಇವತ್ತು ಮಳೇಯಲ್ಲಿ ಜಾಸ್ತಿ ಎಲ್ಲಾ ಆಟ ಆಡೋದಿಲ್ಲ ಯಾಕಂದ್ರೆ ಮತ್ತೆ ಆಮೇಲೆ ಹುಷಾರ ಇರಲ್ಲ
ಹ್ಮ್ ಹ್ಮ
ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ನೀವೇ ಹೇಳ್ಬೇಕು
ನಮ್ದ ಕೂತಿರ್ ಅದೇ ಅಂದ್ರೆ ತುಂಬಾ ಬೇಜಾರಾಗಗ್ತಿತ್ತು ಸುಮ್ನೆ ಕೂತಿ ಅದಕ್ಕೆ ಕಾಲ್ ಮಾಡಿದ್ವಿ ಏನ್ ಮಾಡ್ತಾ ಇದ್ದೀರಾ ಅವಂಗೆ ಹೆಂಗೆ
ಮಾಡ್ತಾ ಇರಿ ನಿಮ್ಗೆ ಬೇಜಾರ ಆದಾಗೆಲ್ಲಾ ಮಾತಾಡೋಣ
ಹಾ ಮತ್ತೆ ಎಲ್ಲ ಆರಾಮಲ್ಲದು ಹ ಮತ್ತೆ ನೀವು ಯಾವತ್ತಾದ್ರೂ ಪ್ರವಾಸಕ್ ಹೋಗಿದ್ದೀರಾ
ಹಾ ಹೋಗಿದ್ದೀವಿ
ಹೌದಾ ಎಲ್ಲಿ ಹೋಗಿದ್ದೀರಾ
ಈಗ ಸ್ವಲ್ಪ ದಿನಗಳ ಹಿಂದೆ ತಿರುಪತಿ ಹೋಗಿದ್ವಿ
ಓ ಕುಟುಂಬ ಜೊತೆ ಹೋಗಿದ್ರ
ಗೆಳೆಯರ್ ಗೆಳೆಯರ ಜೊತೆ ಹೋಗಿದ್ವಿ ಅನುಭವ ತುಂಬಾ ಚೆನ್ನಾಗಿತ್ತು ಮತ್ತೆ ಮತ್ತೆ ಯ ಹೋಗ್ಬೇಕ ಅನ್ಸತ್ತೆ
ಹೌದಾ ನಿಮ್ಗೆ ಗೆಳೆಯರ ಜೊತೆ ೊ ಹೋಗ ಚೆನ್ನಾಗ್ ಅನ್ಸುತ್ತಾ ಕುಟುಂಬ ಜತೆ ಹೋಗ ಚೆಾಗ್ ಅನ್ಸುತ್ತಾ
ಗೆಳೆಯರ ಜೊತೆನೆ ಯಾವಾಗ್ಲೂ ಅವ್ರ ಜೊತೆ ಇದ್ದಾಗ ಚೆನ್ನಾಗಿ ಹ ಎಂಜಾಯ್ ಮಾಡ್ಬೋದಲ್ಲಾ ಅದಕ್ಕೆ ಇಷ್ಟ ಆಗತ್ತ ಅದೇ.
ಹಾ ಅದು ನಿಜಾನೇ ಬಿಡಿ ಹ.
ನಿಮ್ಗೆ ನೀವು ಗೆಳೆಯರ ಜೊತೆ ಹೋಗ್ತಿರ್ತೀರಾ.
ಹಾ ನಮಗೂ ಫ್ರೆಂಡ್ಸ್ ಜೊತೆ ಹೋಗೋದ ಇಷ್ಟ.
ಹಾ.
ಮತ್ತೆ ಮತ್ತೆ ಮುಂದೆ ಏನಾದ್ರು ಹೋಗ್ಬೇಕತ್ ಏನಾದ್ರು ಪ್ಲಾನ್ ಹಾಕಿದ್ದೀರಾ.
ಹಾ ಮಾಡಿದೀವಿ ಈಗ ಪ್ಲಾನ್.
ಹೌದಾ ಎಲ್ಲಿ ಹೋಗ್ಬೇಕತ್ ಅನ್ಕೊಂಡಿದ್ದೀರಾ.
ದೂದ್ ಸಾಗರ್ ಅನ್ಕೊಂಡಿದ್ದೀವಿ ಈಗ.
ಹಓ ಹೌದ ಅದು ಒಳ್ಳೆ ಜಾಗ. ನಾವು ಹದಕ ಹೋಗ್ಬೇಕಂತ ಅನ್ಕೊಂಡಿದೀವಿ ಇನ್ನ ಹಾಗೆಲ್ಲ ಬಟ್ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ.
ಹಾ ಚೆನ್ನಾಗಿರುತ್ತೆ ಹೋಗಿ ಬನ್ನಿ.
ಹ್ಮ್ ಎಲ್ಲಾ ಗೆಳೆಯದ್ರ ಜ ಹೋಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದವಿ.
ಹಾ ಹೌದು.
ಹ್ಮ್ ಅಲ್ಲಾ ನೀವು ಈಗ ಪ್ರವಾಸಕ್ ಹೋಗ್ತೀರಲ್ವಾ. ಅಂದ್ರೆ ಅಲ್ಲಿ ನೀವು ನೀವ ಅಷ್ಟೇ ಹೋಗ್ತೀರಾ ನಿಮ್ ಜೊತೆ ಯಾರಾದ್ರರು ಬರ್ತಾರಾ.
ನಮ್ ಗೆಳೆಯನ್ ಗೆಳೆಯರೆಲ್ಲ ಬರ್ತಾರೆ.
ಅಂದ್ರೆ ನಿಮ್ದು ನಿಮ ನಿಮ್ ತರಗತಿ ಅವರು.
ಹಾ ಇಲ್ಲ ನಮ್ಮ ನಮ್ಮ ಅಕ್ಕಂದರು ಇದ್ದಾರೆ ಅವರು ಬರ್ತಾರೆ.
ಹೌದಾ ಯಾಕಂದ್ರೆ ಪ್ರವಾಸಕ್ಕೆ ಹೋದಾಗೆಲ್ಲ ನಮ್ಗೆ ಸೇಫ್. ಲ್ವಾ ಅದಕ್ಕೆ ಹೇಳ್ತರೋದು ಅದಕ್ಕೆ. ಹಾ ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲಲ್ವಾ ಅಷ್ಟು ಅವ್ರಿದ್ರೆ ಒಂದ್ ಸ್ವಲ್ಪ. ಧೈರ್ಯ ಇಯತ ಇರೋ ತರ ಯಾಕಂದ್ರೆ ನಾವ್ ಎಲ್ಲಿ ಹೋದ್ರು ಭ ಬಿ ಎಲ್ಲ ಇದ್ರು ಭ ಏನಾದ್ರು ಭ ಅವ್ರಿಗೆ ಕೇಳ್ಬೋದು. ಹದನೋ. ನಮ್ನ ಹೋದ್ರೆ ಎಲ್ಲ ಇರ್ಬೇಕು ಏನ್ ಮಾಡ್ಬೇಕು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಯಾವತ್ತಾದ್ ಹೋಗ್ಬೇಕಂದ್ರೆ ಒಂದ್ ಕರೆಕ್ಟ್ ಆಗಿ ಒಂದ್ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ ಹೋಗ್ಬೇಕು ಯಾವದೇ. ಪ್ರವಾಸಕ್ ಹೋಗ್ಬೇಕಾದ್ರು.
ಹೌದು ನೀವ್ ಹೇಳಿದ್ದಲ್ಲಾ ನಿಜಾನೇ.
ಹಾ ಅಲ್ಲ ನೀವ್ ಈಗ ಹೋಗ್ತಿದ್ರಲ್ವಾ ಈಗಂದ್ರೆ ಅಲ್ಲೆಲ್ಲಾ. ಅಷ್ಟೇ ಇಲ್ಲಿಂದ ಬುಕ್ ಮಾಡ್ತಾರ ನ ಅಲ್ಲಿ ಹೋಗಿ ಬುಕ್ ಮಾಡ್ತಾರ.
ಇಲ್ಲಿ ಹೋಗುವಾಗ ಟ್ರೇನ್ ಬುಕ್ ಮಾಡ್ಬೇಕು ಅನ್ಕೊಂಡಿದೀವಿ.
ಹಾ.
ಆಮೇಲೆ ಅಲ್ಲಿ ಹೋಗಿ ನೋಡೋದು.
ಹ್ಮ್ ಇಲ್ಲಿಂದೇ ಎಲ್ಲಾ ಮಾಡ್ಕೊಂಡ್ ಹೋಗಿ ಯಾಕಂದ್ರೆ ಅಲ್ಲಿ ಹೋಗಿ ಹುಡ್ಕೋ ತುಂಬಾ ಕಷ್ಟ ಆಗುತ್ತೆ.
ಹ ಹೌದು ಹೌದುಮ್ಮ ಏನೋ ಇನ್ನು ಇನ್ನು ಯೋಚನೆ ಮಾಡ್ತಿದ್ದೀವಿ ಏನ್ ಮಾಡೋದನ್ನ.
ಹಾ ಏನೇ ಮಾಡಿ. ಚೆನ್ನಾಗಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಬನ್ನಿ ಯಾಕಂದ್ರೆ ಮತ್ತೆ ಮತ್ತೆ. ೊ ಫ್ರೆಂಡ್ಸ್ ಜೊತೆ ಇರೋ ಲೈಫ್ ಬರಲ್ಲ ಅದ. ಚೆನ್ನಾಗ್ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಬನ್ನಿ.
ಹಾ ನೀವ ಯಾವಾಗನ್ ಹೋಗ್ತೀರಾ.
ನಾವು ಈಗ ಸ್ವಲ್ಪ. ಕೆಲ್ಸ ಇದೆ ಆಮೇಲೆ ಫ್ರೀ ಆದಗಿದ ತಕ್ಷಣ ನಾವು ಟ್ರಿಪ್ಪಿಗೆಲ್ಲ ಹೋಗ್ಬೇಕು ಪ್ರವಾಸಕ್ಕೆಲ್ಲ.
ಹೌದಾ ನೀವು ನೀವೆ ಎಲ್ಲಾ ನಿಮ್ಗೆ ಗೆಳೆಯರ ಜೊತೆನೇನ ಹೋಗ್ತಿರೋದು.
ಹಾ ನಾವ್ ಫ್ಯಾಮಿಲಿ ಜೊತೆ ಒಂದೇ ಸರಿ ಹೋಗಿದ್ದು ಅದು ಧರ್ಮಸ್ಥಳಕ್ ಅಷ್ಟೇ ನಾವ್ ಫ್ಯಾಮಿಲಿ. ಜೊತೆ ಟ್ರಿಪ್ ಹೋಗಿದ್ದು ಆಮೇಲೆ ನಾವೆಲ್ಲ ಪ್ರವಾಸಕ್ಕೂ ನಮ್ ಗೆಳೆಯರ ಜೊತೆನೆ ಹೋಗಿದ್ದು. ಯಾಕಂದ್ರೆ ನಾವು ಕಾಲೇಜ್ ಕಲತೀವ ಅಲ್ವಾ.
ಹಾ ಯಾವಾಗ್ಲೂ ಕುಟುಂಬದ ಜೊತೆ ಇರಕ್ಕ ಆಗಲ್ಲ.
ಹಾ. ಇಲ್ಲಿ ಇರ್ತ ಅಲ್ವಾ ಮತ್ತೆ ಮುಂದೆ ಕುಟುಂಬ ಜೊತೆ ಹೋಗ್ಬಹುದ ಆದ್ರೆ ಮತ್ತೆ ಈ ಕಾಲೇಜ್ ಬಿಟ್ಟೋ. ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗೋಕಕ್ಕಾಗಲ್ಲ
ಹಾ
ಹಾ ಅದಕ್ಕೆ ಫ್ರೆಂಡ್ಸ್ ಜೊತೆನೆ ಹೋಗ್ತವಿ ನಿಮ್ ಮನೇಲೆೆಲ್ಲಾ ಹೋಗ್ತಾರಾ
ಹಾ ಅಂದ್ರೆ ಅಕ್ಕ ಆ ದೊಡ್ಡವರ ದಾರೆ ಅಂತ ಹೇಳಿದ್ರೆ ಹೋಗ್ತಾರೆ ನಾವ್ ನಾವ್ ಅಂದ್ರೆ ಏನಾದ್ರು ಸುಮ್ನೆ ಏನಾದ್ರು ಮಾಡ್
ಹಾ ಅದು ನಿಜನಿದೆ ಯಾಕಂದ್ರೆ ಅಪ್ಪ ಅಮ್ಮನ ನ ತುಂಬಾ
ಹೌದು ಎಲ್ಲಿ ಕಳ್ಸಿರಲ್ಲ ಅವರು ಚಿಕ್ಕವರು ಚಿಕ್ಕೋರು ಅಂತ
ಹಾ ಮುದ್ದ ರೀತಿಯಲ್ಲಿ ಸಾಕಿರ್ತಾರೆ ಮತ್ತೆ ಅವ್ರಿಗೆ ಹೆ ನೋ ಅಂದ ಅವ್ರು ಭಯಪಿಡ್ತಾರೆ ಯಾರ್ ಎಲ್ಲಿ ಹೋಗ್ತಾರಪ್ಪಾ ಯಾರ್ ಹೆಂಗ ಹೋಗ್ತಾರಪ್ಪ ಅನ್ನೊ ಅನುಭಯ ಅವರು ಇದ್ದೆ ಇರುತ್ತೆ
ಹೌದು
ಮತ್ತೆ ನೀವು ಬೇರೆ ಕಡೆ ಎಲ್ಲ ನಿಮ ನಿಮ್ಮ ಕಡೆ ಅಂದ್ರೆ ನೀ ನಿಮ್ ಮನೇಲಿ ನೀವು ಮನೆಗ್ ಹೋದಾಗ ನಿಮ್ಮಮ್ಮ ನಿಮ್ಗೆ ಯಾವ್ ತರ ಅಡ್ಗೆ ಮಾಡಕ್ತಾರೆ ಅದೇ ನಿಮ್ಗೆ ಏನ್ ಇಷ್ಟ ಅಂದ್ರೆ ಯಾವ ತರ ನಿ ಮನಲೆಲ್ಲ
ಮನೆಯಲೆೆಲ್ಲಾ ಚಪಾತಿದಿದ್ದಾರೆ ಮಾಡ್ತಾರೆ ಚಪಾತಿ ಪಲ್ಯ ಅನ್ನ ಹು
ಹೌದಾ
ಹೌದು
ಮತ್ತೆ ಇದು
ನಿಮ ಮನೆಯಲ್ಲಿ ಏನ್ ಮಾಡ್ತಾರೆ
ಹಾ ನಮ್ಮ್ ಮನೆಯಲ್ಲೂ ಎಲ್ಲಾ ಅದೇ ಮಾಡ್ತಾರೆ ನೀವು ಬೇರೆ ಊರಿಗೆ ಲ್ಲ ಹೋಗ್ತಿರಲ್ವಾ ಪ್ರವಾಸಕ್ಕೆ ಅವ ಅಲ್ಲಿ ಲ್ಲಿ ಆಹಾರ ನಿಮಗೆ ಅಡ್ಜಸ್ಟ್ ಆಗುತ್ತಾ
ಇಲ್ಲ ಮಾಡ್ಕೊಳ್ಬೇಕಾಗತ್ತೆ ಹೌದ ಅಲ್ಲಿ ಬಂದ ಅಲ್ಲಿ ನಾವೆಲ್ಲಾ ಅದೇ ಬೇಕು ಇದೇ ಬೇಕು ಅಂತ ಹೇಳಕ್ ಬರಲ್ವಲ್ಲ
ಹಾ ಯಾಕಂದ್ರೆ ಈಗ ನಮ ಕಡೆ ಅಂದ್ರೆ ಈಗ ನಾವ ಹೋಗೋ ಪ್ಲೇಸ್ ನಾವ್ ಇರೋ ನಾವ್ ಎಲ್ಲಿ ಇರ್ತೀವಿ ಅಲ್ಲಿಂದ ನಿಯರ್ ಆದ್ರೆ ನಾ ಕಡೆ ಸಿಗುತ್ತೆವೆ ನಾವು ಇಲ್ಲಿಂದ ಬಿಟ್ಟ ಬೇರೆ ಸ್ಟೇಟಿಗೆ ಹೋದ್ರೆ ಅಲ್ಲಿ ಬೇರೆ ಇರುತ್ತೆ ಅದು ಪ್ರವಾಸ ಯಾಕಂದ್ರೆ ಪ್ರು ಹಾ ಹೀಗೆ ಹೋಗಿ ಎಲ್ಲ ಲೈಫ್ನ ಪ್ರವಾಸಕ್ ಹೋಗಿ ಎಂಜಾಯ್ ಮಾಡ್ಬೇಕು ಯಾಕಂದ್ರೆ ಮತ್ತೆ ಈ ಫ್ರೆಂಡ್ಸ್ ಜೊತೆ ಇರೋ ಲೈಫ್ ಮುಂದೆ ಸಿಗಲ್ಲ ಯಾಕಂದ್ರೆ ಮುಂದೆ ಜಾಬು ಕೆಲ್ಸ ಅದು ಇದು ತುಂಬಾ ಕೆಲ್ಸ ಇರುತ್ತೆ ಹೀಗೆ ಫ್ರೀ ಇದ್ರಲ್ಲಿ ಹೀಗೆ ಹೋಗ ಎಲ್ಲಾ ಫ್ರೆಂಡ್ಸ್ ಜೊತೆ ಚೆನ್ನಾಗ್ ಹೋಗಿ ಎಂಜಾಯ್ ಮಾಡಿ ಬರ್ಬೇಕು
ಹೌದ ಹೌದು ನೀವ ಹೇಳಿದ್ದೆಲ್ಲ ನಿಜಾನೆ ಇವಾಗ ಏನ್ ಎಂಜಾಯ್ ಮಾಡ್ತೀವೋ ಅದೇ ಅಷ್ಟೇ
ಅದು ಅಷ್ಟೆ ಮುಂದೆ ಮುಂದೆ ಈ ತರ ನಾವ್ ಮುಂದೆ ನಾವ್ ಈ ತರ ಪ್ರವಾಸಕ್ ಹೋಗ್ಬೇಕು ಈಗ ಈಗ ಏನ್ ಗೊತ್ತ ಈಗ ಈಗ ನಾವು ಪ್ರವಾಸಕ್ಕೆ ಹೋಗ್ಬೇಕಂದ್ರ ಅಂದಕೊಂಡಿದ್ರೆ ಹೋಗ್ಬಿಡ್ಬೇಕು ಯಾಕಂದ್ರೆ ನಾ್ ಮತ್ತೆ ಮುಂದೆ ಹೋಗ್ತೀನಿ ಅವಾಗ ಹೋಗ್ತೀನಿ ಅಂದ್ರೆ ದು ಆಗೋದಂತ
ಹ್ಮ್
ಕಷ್ಟ ಆಗುತ್ತೆ ಯಾವಾಗ್ ಪ್ಲಾನ್ ಆಗಿರ್ತಿತಿ ಅವಾಗ ಹೋಗ್ ಬಂದ್ರೆ ಒಂಥರ ನಮಗೂ ಮನ್ಸಿಗೆ ಸಮಾಧಾನ ಇರುತ್ತೆ ಅಪ್ಪ ಹೋಗ್ ಬಂದ್ವಿ ಅದ ಹೋಗ್ ಬಂದಿಲ್ಲ ಅಂದ್ರೆ ಯಾವತ್ತೂ ಕಾಡ್ತಾನೆ ಇರುತ್ತೆ ನಾ ಹೋಗ್ಲಿಲ್ಲ ಹೋಗಲಿಲ್ಲ ಅಂತ
ತಾನೆ ಇರುತ್ತೆ ಅವಾಗ್ಲೂ ಹೋಗ್ಬೇಕಾಗಿತ್ತು ಅವತ್ತು ಬೇಡ ಅನ್ಕೊಂಡ್ವಿ ಅಂತ
ಹ ನಿಮ್ ಜೊತೆ ಮಾತಾಡಿ ಸಂತೋಷವಾಯ್ತು ಮತ್ತೆ ಅವಾಗಾರು ಬೇಜಾರಾದ್ರೆ ಮತ್ತೆ ಕಾಲ್ ಮಾಡ್ ನಿಮ್ಗೆ ಏನಾದ್ರು ಬೇಜಾರ ಅಂದ್ರೆ ಮತ್ತೆ ಕಾಲ್ ಮಾಡಿ
ಹಾ ಮಾಡ್ತಿರ್ತೀನಿ ಧನ್ಯವಾದಗಳು